ಹಾ ಬ್ರೋ ಹೇಳಿ ಕೆಲ್ಸ್ತಾ ಇದಯ
ಹಾ ಬ್ರೋ ಕೇಳಿಸ್ತಾ ಇದೆ ಏನ್ ಮಾಡ್ತಿದಿಯಾ ಬ್ರೋ
ಬ್ರೋ ಕಾಲೇಜ್ ಮುಗಿಸ್ಕೊಂಡ ಬಂದು ಈಗ ಹಂಗೆ ರೋಮಲ್ಲಿ ಕುಂತಿದ್ವಿ ಬ್ರೋ ನೀವು
ಹಾಗೂ ನಾವು ಈಗ ಹಂಗೆ ವಾಕಿಂಗ್ ಮಾಡ್ತಾ ಇದ್ದೀವಿ ಸ್ಟಡಿ ಮಾಡ್ತಾ ಇದ್ದೆ ಹಗಗೆ ಕ ಹಾ ಬ್ರೋ ಆರಾಮ್ ಬ್ರೋ ನೀವು
ಆರಾಮ ಬ್ರೋ
ಹ್ಮ ಏನ್ ಸ್ಟಡೀಸ್ ಮಾಡ್ತಾ ಇದೀರ ಬ್ರೋ ನೀವು
ಬ್ರೋ ನಾವು ಇವಾಗ ಇಂಜಿನಿಯರಿಂಗ್ ಮಾಡ್ತಾ ಇದೀವಿ ನೋಡಿ ಬ್ರೋ
ಇಂಜಿನಿಯರಿಂಗೂ.
ಹಾ ಬ್ರೋ
ಬ್ರೋ ಎದರಲ್ಲಿ
ನಮ್ದು ಇದ್ರಲ್ಲಿ ಈ ಸಿ ಬ್ರೋ
ಈಸಿ ಬ್ರೋ ಹಾ ನಮ್ದು ಸಿ ಎಸ್ ಬ್ರೋ
ಸಿ ಎಸ ನೀವುರಾ ಚೆನ್ನಾಗಿದೆ ಬಿಡಿ ಬ್ರೋ
ಏನ್ ಚೆನ್ನಾಗಿದೆ ಬ್ರೋ
ಯಾವ ಸೇಮ್
ನಮ್ದು ಈಗ ಸಿಕ್ಸ್ ಸೇಮ್
ಹೌದಾ ಬ್ರೋ ಅದೇ ಎಕ್ಸಾಮ ಎಲ್ಲ ಹೆಂಗ್ ಆತ್ ಬ್ರೋ
ಎಕ್ಸಾಮ್ ಎಲ್ಲ ಚೆನ್ನಾಗ್ ಆಯ್ತ ಬ್ರೋ ನಿಮ್ದು
ನಮ್ದು ಚೆನ್ನಾಗ್ ಆಯ್ತು ಬ್ರೋ ರಿಸಲ್ಟ್ ಬಂತಲ್ಲ ಏನಾಯ್ತ ಬ್ರೋ
ಇಲ್ಲ ಬ್ರೋ ಎಲ್ಲಾ ಕ್ಲಿಯರ್ ಆಯ್ತು
ಹೌದಾ ಬ್ರೋ
ಹ್ಮ್
ಮತ್ತೆ ಬ್ರೋ
ಮತ್ತೆ ಏನಿಲ್ಲಾ ಬ್ರೋ
ಎಲ್ಲಿರೋದು ಬ್ರೋ ಹಾಸ್ಟೆಲ್ಲಾ ಪಿ ಜಿ ನಾ ಮನೇನಾ
ಏ ಇಲ್ಲ ಬ್ರೋ ಹಾಸ್ಟೆಲು
ಹೌದಾ
ಹಾಸ್ಟೆಲ್ ಊಟ ತಿನ್ನಕ್ಕ ಆಗಲ್ಲ ಏನ ಇಲ್ಲ
ಬಿಸಿಎಂ ಹಾಸ್ಟೆಲ್ ಬ್ರೋ
ಹಾ ಬ್ರೋ ಬಿ ಸಿ ಎಂ ಹಾಸ್ಟೆಲ್ ತುಂಬಾ ಕಷ್ಟ
ಹಾ ಬ್ರೋ ಏನುೂ ಮಾಡೋಂಗಿಲ್ಲ ಬಿ ಸಿ ಎಂ ಹಾಸ್ಟೆಲ್ ಅಂತ ಬಂದರೆೆ ಕಷ್ಟನೇ
ಹ್ಮ
ಕೊಟಾಂಗ್ಅಂತ ತಿಂತಾ ಇರ್ಬೇಕು
ಹ್ಮ ಹ್ಮ್ ಏನು ಎಕ್ಸ್ಟ್ರಾ ಕಂಪ್ಲೇಂಟ್ ಕೂಡ ಮಾಡಂಗಿರಲ್ಲ ನಾವು
ಹರು ಏನು ಮಾಡಂಗಿರಲ್ಲ
ಹ್ಮ್
ಎಲ್ಲಿ ಎಂತ ಹೋಗ್ ಕೇಳಕ್ ಆಗತ್ತೆಬ್ರು
ನ್ರೋ
ಈಗ ಮೇ ವಾರ್ಡನ್ ಹತ್ರ ಹೋದ್ರೊ ಮಾಡಿಸ್ತೀವಿ ಅಂತ ಹೇಳ್ತಾರೆ ಜಸ್ಟ್ ಅಷ್ಟ ಹೇಳ್ತೀವಿ ಅಂತಾರೆ ಏನು ಹೇಳಲ್ಲ ಏನು ಮಾಡೋಂಗಿಲ್ಲ ಅವರು ಮತ್ತೆವರು
ಮತ್ತೆ ಏನಿಲ್ಲ ಬರು ಹಳ್ಬೇಕಲ್ಲ
ಏನಿಲ್ಲ ನೋಡಿ
ಇದು ಬ್ರೋ ಪ್ರಾಜೆಕ್ಟ್ ಗೀಗ ಏನಾದ್ರು ಮಾಡ್ತಿದ್ದೀರಾ ನಿಂಗೆ
ಬ್ರೋ ಈಗಂದ್ರೆ ಇವಾಗ ಆಗಿದೆ ಫ್ ಸೆಮ್ ಸಿಕ್ಸ್ತ್ ಎಮ ಎಲ್ಲ ಮಾಡಿ ಮುಗಗ್ಿಸೀವಿ ಇನ್ನೇನು ಸೆವೆಂತ್ ಎಮ್ನೊಂದು ಇರುತ್ತಲ್ಲ ಮೇಜರ್ ಪ್ರಾಜೆಟು
ಹಾ ಹಾ ಇಲ್ಲ ಇ ನಾನು ಟ್ರೈನಿ ಮಾಡ್ತ ಇದೀನಿ ಬರು ಒಂದು ಫೋರ್ಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ
ಯಾವ್ ಮಾಡ್ಿದ್ರ ಬ್ರೋ ಒ ನಮಗ ಒಂದ ಸ್ಲ್ಪ ಹೇಳ್ತೀರ ಯಾವ್ರ ಮಾಡೋದು ಟ್ರಿಪ್ಸ್ ಕೊಡಿ ಬ್ರೋ ಒಂದ ಸ್ವಲ್ಪ
ರು ಹಂಗೇನ ಇಿಲ್ಲ ಬರು ನನ್ ಬಿ ಎಲ್ ಎಸ್ ಐ ಪಿ ಜಿ ಬಿ ರಿಲೇಟೆಡ್ ಮಾಡ್ತಾ ಇದ್ದೀನಿ ಇಬ್ರು
ಹೌದ ಅವರು
ಹೌ್ರ ಮಾಮೂಲಿ ಈ ಪಿ ಸಿ ಬಿ ಅಂತ ಬಂದ್ರೆ ಫುಲ್ ಫಾರ್ಮ್ ಅಂದಬಿಟ್ಟು ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಅಂತ
ಹಾ
ಅದ್ರಲ್ಲೇ ಒಂದ್ ಎರಡ್ ಮೂರ್ ಲೇಯರ್ ಮಾಮೂಲಿ ನೋಡ್ರಂಗೆ ಸಿಂಗಲ್ ಲೇಯರ್ ಪಿ ಸಿ ಬಿ ಅಂತ ಒಂದ್ ಬರುತ್ತೆ ಇನ್ನೊಂದು ಡಬಲ್ ಲೇಯರ್ಡ್ ಅಂತ ಬರುತ್ತೆ ಅದ್ರ ನಾವು ಓನ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡದಕೂ ಮುಂಚೆ್ರು ಅದಕ್ಕೆ ಸಮ್ಟೈಮ್ಸ್ ಇದನ್ನು ಒಂಥರ ಸ್ಕೆಚ್ ಹಾಕ್ಬೇಕು ಬಂತ ಇರುತ್ತೆ
ಹಾ
ಅದನ್ನ ಸ್ಕೆಚ್ ಹಾಕ್ಬಿಟ್ಟು ಅದನ್ನ ಯಾವ್ದಾದ್ರು ಒಂದ್ ಕಂಪ್ನಿ ಇಲ್ಲ ನಾವೇ ಓ ಪ್ರಿಪೇರ್ ಮಾಡ್ಬಿಟ್ಟು
ಹೌ್ರ
ಅದು ವರ್ಕ್ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡ್ಬಿಡ್ಬೇಕ ಹುದ್ರು
ಹಾ
ಆತರ ಮಾತ ಮಾಡ್ತಾ ಇದ್ದೀನಿ ಇಬ್ರು ಹಳೆ ಕಾದ ಹಳೆ ಇದೆ ಈಗ ಒಂದ ಒಂದ್ ಇಯರ್ ಬ್ಯಾಕ್ ಎಲ್ಲ ಹೆಂಗಿತ್ತು ಅಂದ್ರೆ ಆ ಪಿ ಸಿ ಬಿ ಡಿಸೈನ್ ಸಿಸ್ಟಮ್ ಎಲ್ಲಾ ಹೆಂಗಗೆಂತ ಗ್ರೀನ್ ಕಲರ್ ಬೋರ್ ಅಲ್ ಬರ್ತಾ ಇದ್ವು
ಹದು
ಈಗ ಹಿಂಗ ಆಗ್ತಿದೆ ಅಂದ್ರೆ ಈಗ ಮಾಮೂಲಿಗ ಒಂದ್ ರಬ್ಬರ್ ಬರುತ್ತಲ್ಲಾ
ಹಾ
ಅದನ್ನ ಎಷ್ಟು ಎಲಾಸ್ಟಿಕ್ ಮಾಡಿದ್ರು ಇದಾಗಲ್ಲ ಒಬ್ರು
ಹ್ಮ
ಆ ತರ ಬರ್ತಾ ಇದಾವ ಅವರು
ಹೌದವ್ರ
ಆ ತರ ಏನಾದ್ರು ಮಾಡಕೆ ಟ್ರೈ ಮಾಡ್ಕೊಂಡು ಕಾಲೇಜ ಇದನ್ ಮಾಡ್ಬೇಕುರು ಚೆನ್ನಾಗಿದೆ ಅವರು ಟಾಫಿಕ್ ಏನು ಆ ತರ ಏನಿಲ್ಲ
ಹ
ಬಟ್ ಹೊರ್ ಕಾರ್ಡ್ ಮಾಡಬೇಕತಲ್ಲ ಅವರು
ಹ ಬ್ರೋ ನಮಗ ಒಂದಂದು ಯಾರರು ಇದ್ರೆ ನೋಡಿ ಬರುೋ ಮೇಜಾ ಪ್ರಾಜೆಕ್ಟ್ ಮಾಡೋ ಅಂತ
ಮೇಜರ್ ಪ್ರಾಜೆಕ್ಟ್ ಒಬ್ರು ನೀವು ಸಾಫ್ಟ್ವೇರ್ ಮಾಡ್ತೀರಾ ಹಾರ್ಡ್ವೇರ್ ಮಾಡ್ತೀರಾ
ಬರುೋ ಹಾರ್ಡ್ವೇರ್ ಮಾಡ್ಬೇಕು ಅವರು ಸಾಫ್ಟ್ವೇರ್ಲ್ಲ ಮಾಡೋಂಗಿಲ್ಲ ಹಾರ್ಡ್ವೇರೇ ಒಂಚ ಮಾಡ್ಬೇಕು ಅವರು
ಆಾಡು ಬೇರೆ ಮಾಡ್ಬೇಕಾ ಹಂಗ್ರೀ ಸುಮನೆ ಇದನ್ ಮಾಡ ಬಿಡುಬರು ಫೇಸ್ ಡಿಟಕ್ಷನ್ ಸಿಸ್ಟಮು
ಹಾ
ಅದನ್ ಮಾಡ್ಬಿಡಿ ಮಾಮೂಲಿ ಎಚ್ ಡಿ ಎಮ್ ಎಲ್ ಸಿ ಎಸ್ ಎಸ್ ಇವೆಲ್ಲಾ ಕೋಡ್ಸ್ ಸಿಗ್ತತೆ
ಹ ಬ್ರೋ ಅದು ಫೇಸ್ ರಿಟಕ್ಷನ್ ಅಂತ ಬಂದ್ರೆ ಅವೆಲ್ಲ ಸಾಫ್ಟ್ವೇರ್ ಫೀಲ್ಡ್ ಅಲ್ಲ ಅವಲ್ಲ ಬ್ರೋ
ಅಲ್ಲ ಬ್ರೋ ಸಾಫ್ಟ್ವೇರ್ ಫೀಲ್ಡ್ ಬರುತ್ತೆ ಅಪ್ಲೈ ಮಾಡೋದು ಈಗ ಯಾವ್ದಾದ್ರು ಒಂದ್ ಕಂಪ್ನಿಯಲ್ಲಿ ಅಪ್ಲೈ ಮಾಡ್ಬಹುದು ಇಲ್ಲ ನಿಮ್ ಕಾಲೇಜ ಅಲ್ಲೇ ಅಪ್ಲೈ ಮಾಡ್ಬಹುದು
ಹಾ ಬ್ರೋ
ಅದ ಅದೇ ಮಾಡಿ ಭ್ರೂ ಅದೇ ಬಿಟರ್
ಹೌದೌದ ಹ ಯಾವ ತರ ಮಾಡ್ಬೇಕುೊಬ್ರು ಅದ್ನೆಲ್ಲ ಏನೇನ್ಯೂಸ್ ಮಾಡ್ಬೇಕು
ಈ ಏನಿಲ್ಲ ಭ್ರೂ ಫಸ್ಟ್ ಲ್ಯಾಪ್ಟಾಪ್ ಪರ್ಚೇಸ್ ಮಾಡಿದೀರಾ
ಲೈಪ ಪಿಜೆಗೆಗರ್ೇಕ
ಲ್ಯಾಪ್ಟಾಪ್ ಇದ್ರ ಭ್ರೂ ಅದ್ರಲ್ಲಿ ಒಂದ್ ಎರಡು ವರ್ಷನ್ಸ್ನ ಡೌನ್ಲೋಡ್ ಮಾಡ್ಬಿಡಿ
ಯಾವ್ದೇ
ಆಂಟಿಗ್ರಾವಿಟಿ ಅಂತ ಒಂದಿದೆ ಕೋರ್ಸರ ಅಂತ ಇದೆ
ಹಾ
ಅದು ಆದ್ಮಗೆ ಮತ್ತೆ ವಿ ಎಸ್ ಕೊಡಂತ ಇದೆ
ಹೌರ
ಇ್ರ ಈಗ ಎಷ್ಟು ಈಸಿಯಾಗಿ ಪ್ರಾಜೆಕ್ಟ್ ಮಾಡ್ಬೋದು ಅಂದ್ರೆ ಈಗ ಮಾಮೂಲಿ ಈಗ ಚಾಟಪಿಟಿ ಸಮಥಿಂಗ್ ಸಮಥಿಂಗ್ ಏನೇನೋ ಆಪ್ಗಳುಗಳ ಇದಾವೆ ಅದಕ್ಕೆಲ್ಲ ಹೇಳ್ಬಿಟ್ಟು ನನಗೆ ಈ ತರ ನಾನೊಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಫಾರ್ ಎಕ್ಸಾಮಂಪಲ್ ಫೇಸ್ ಡಿಡಕ್ಷನ್ ಸಿಸಟ್
ಹ
ಈ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ನನಗೆ ಇದನ್ನ ಈ ತರ ಕೊಡು ಚೆನ್ನಾಗಿರು ಚೆನ್ನಾಗಿರರುವಂತ ಪ್ರಾಜೆಕ್ಟ್ ಕೊಡ ಅಂತ ಹೇಳಿ ಕೋಡ್ ಕೊಡುತ್ತೇವ್ರೋ ಅದು
ಹೌದಾದರು
ಕೋಡು ಅದಕ್ ಬೇಕಾಗಿೋಂತ ಎಲ್ಲ ಇದನು ಈಗ ಫಾರ್ ಎಕ್ಸಾಂಪಲ್ ಫಾರ್ಲು ಉಪ್ ಬೇಕು ಅಂದ್ರೆ ಫಾರ್ಲ್ ಉಪ್ಪು ಅ್ರ ಎೆಲ್ಲಿ ರನ್ ಆಗ್ಬೇಕು ಅದೆಲ್ಲ ಕಡ್ಕ ಕೊಡುತ್ತೆ ಅದನ್ ಮಾಮೂಲಿ ನಾವವು ಇನ್ನೊಂದ್ಸತಿ ಅದೊಂದು ಆಪ್ ಹಾಕ್ಬಿಟ್ಟು.
ಹಾ.
ಅದ್ರಲ್ಲಿ ಅದೇನಾದ್ರು. ಪ್ರಾಪರ್ ಆಗಿ ವರ್ಕ್ ಆಗ್ತಿದಯಾ ಏನ್ ಯಾರಾದ್ರರು ಬರ್ತಿ ಯಾರಾದರು ಬರ್ತಿದಯಾ.
ಹಾ.
ಅದನ್ನ ಚೆಕ್ ಮಾಡ್ಬಿಟ್ಟು ರನ್ ಮಾಡಿದ್ರೆ ಮುಗೀತೋಗರು.
ಬ್ರೋ ಈಗ ಫೋ ಫೇಸ್ ಡಿಟೆಕ್ಷನ್ ಅಂತ ಬಂದರೆ ಹೇಳತಿೀರಲ್ಲ ನೀವು. ಮಾಡಿ ಈ ತರ ಮಾಡ್ರಿ ಅಂತ ಈಗ ಫೇಸ್ ಡಿಟೆಕ್ಷನ್ ಅ. ಒಬ್ರು ಫೇಸ್ ಅಂದ್ರೆ ಫಸ್ಟ್ ರಿಸ್ಟರ್ ಮಾಡ್ಬೇಕಬ್ರು
ಹ ಹಾ ಬ್ರೋ ಫಸ್ಟಿಗೆ ಅವ್ರ ಫೇಸ್ ಆಗ್ಬಿಟ್ಟು. ರು ರಿಜಿಸ್ಟರ್ ಮಾಡ್ಬಿಟ್ಟು ಬಿಡ್ಬೇಕುಬ್ರು ಅದಕ್ಕಿಂತ ನೆಕ್ಸ್ಟಡೇವ್ರು ಏನಾದ್ರು. ಅವ ಬಂದ್ರ ಅವ್ರ ಫೇಸ್ ತೋರಿಸಿದ್ರೆ ಇವರು ಇವತ್ತು ಪ್ರೆಸೆಂಟ್ ಇದಾರೆ.
ಹಾ ಅಂದರೆ ಅಟೆಂಡೆನ್ಸ್ ವೈಸ್ ಅದು ಅಟೆಂಡೆನ್ಸ್ ಥರ ಹ.
ಫಸ್ಟ್ ಅವರು ಡಾಟಾ ಎಲ್ಲ ಸ್ಟೋರ್ ಮಾಡ್ಬೇಕು ಸಬ್ರು ಒಂದ್ಸತಿ.
ಹೌದ್ರಾ ಬ್ರೋ ಈಗನ ಸ್ಟೋರ್ ಮಾಡಿರ್ತೀವಿ ಅನ್ಕಳ. ಎಲ್ಲಾ ಎಲ್ಲಾ ತರ ಮಾಡಿರ್ತಿವಿ.
ಹಾ.
ಕೆಲವೊಂದು ಟೈಮು ಏನಾರ ಅದು. ಆ ಪ್ರಾಜೆಕ್ಟ್ ಏನಾದ್ರು ಒಂರ ಏನ ಡೌಟ್ ಆದಾಗ ಈಗ ಕಂಪ್ನಿಲಿಗ ಹಾಕಿರ್ತಿೀವಿ ಅನ್ಕೊಳ್ಳಿ ಬ್ರರು.
ಹ್ಮ್.
ಟ್ರೈನ್ಸ್ಗೋಸ್ಕರ ಈಗ ಏನ ಎರಡವರ್ಟ್ ಆಯ್ತು ಬರು ಆವಾಗ.
ಅಲ್ಲ ಬ್ರೋ ಆ ತರ ಆಗ ಚಾನ್ಸಸ್ ಇರದ ಬ್ರರು ಅದಕ್ಕೆ ಒಂದ್ ಸೆಕ್ಯೂರಿಟಿ ಕೋಡ್ ಅಂತ ಬರುತ್ತೆ. ಆ ಕೋಡ್ ಕೊಡ್ಬೇಕು ಆ ಪರ್ಸನ್ಗೆ ಕೋಡ್ ಅವರು ಅಟೆಂಡೆನ್ಸ್ ಹಾಕ್ಬಿಟ್ಟು ಆ ಕೋಡ್ ಹಾಕಿರೆ ಮುಗಿತವ್ರು. ಡಾಟಾ ಮತ್ತೆ ಯಾರಿಗೂ ಶೇರ್ ಆಗಲ್ಲ ಅದು ಏನ್ ವ್ಯೂವರ್ ಇರ್ತಾರಲ್ಲ ಅವ್ರು ಶೇರ್ ಮಾಡ್ಕೋಬಹುದು ಅಷ್ಟೇ. ಆತರ ಇದೆ ಭ್ರೂ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ. ನೋಡಿ ನಿಮ್ ಕಾರ್ಯದಲ್ ಯಾರು ಮಾಡಿಲ್ಲ ಅಂದ್ರೆ ಟ್ರೈ ಮಾಡಿ.
ಈ ಥರ ಎಲ್ಲ ಮಾಡಿಲ್ಲ ಬ್ರೋ ಅದ ಎಲ್ಲ ಸಿಂಪಲ ಮಾಡ್ತಾರೆ ಅದ್ರ ಅದೇ ಬ್ರೋ ಅದಿಕ್ಕೆ ಅವರ ವಸ್ತಾಗೆ ಚೆನ್ನಾಗಿರೋಂಥವು. ಇದೆ ಎಂತ ಕೇಳ್ತರೆ
ಹ ಹ್ಮ್
ಅದಕ್ಕೆ ಬ್ರೋ ಕೇಳಣ ಅಂತ.
ಚೆನ್ನಾಗಿದೆ ಬ್ರೋ ಪ್ರಾಜೆಕ್ಟ್ ಅದೇನ್ ಆತರ ಏನಿಲ್ಲ.
ಹ್ಮ್
ನೋಡಿ ಬ್ರೋ ಅದು ಬಿಟ್ರೆ ಮತ್ತೆ ಹಾರ್ಡ್ ವೇರ್ ಯಾವ್ದಾದ್ರು ಬೇರೆದ್ನು ಮಾಡಿ.
ಹಾರ್ಡ್ವೇರ್ ಮತ್ತು ಯಾವ ಥರ ಬೇರೆ ಯಾವರ ಗೊತ್ತ ಬ್ರೋ.
ಹಾರ್ಡ್ವೆರಲ್ಲಿ ಪರ್ಫೆಕ್ಟ್ ಪರ್ಫೆಕ್ಟ್ ಯಾವ್ದ್ ಗೊತ್ತಿಲ್ಲ ಬ್ರೋ.
ಪರ್ಫೆಕ್ಟ್ ಗೊತ್ತಿಲ್ಲ ನೀವೆಲ್ಲ ಸೀ ಎಸ್ ಆಗ್ತಿರಲ್ಲ ಆ ಡೋರ್ ಮಾಡಿಲ್ಲ ಅನ್ಸುತ್ತೆ ಅಲ್ಲ ಬ್ರೋ
ಹಾ ಇಲ್ಲ ಬ್ರೋ ಹಂಗಂದತ್ತ ಏನಲ್ಲಾ ನಾವಿಗ ಬ್ರೊ ನಮ್ದೇನೋ ಕ್ಲಿಯರ್ ಮಾಡಕ್ ಆಗ್ತರಲ್ಲ ಮ ಎಕ್ಸ್ಟ್ರಾ ಕಾನ್ಸಂಟ್ರೇಷನ್ ಯಾಕೆ ಅಂತ ಬೇರೆ ಕಡೆ ಹ್ಮ್. ಬ್ರೋ ಸರ್ಚ್ ಮಾಡಿ ಚೆನ್ನಾಗಿರೋ ಪ್ರಾಜೆಕ್ಟ್ಸು ಸಿಗ್ತವೆ. ನಿಮ್ ಕಾಲೇಜಲ್ಲಿ ಯಾವ್ದ್ ಮಾಡಿಲ್ಲ ಅದುನ್ ಮಾಡಿ.
ಹ ಬ್ರೋ ಯಾವ್ದ್ ಮಾಡಿಲ್ಲ ಆತರ ಉಂಚ ಮಾಡಿದ್ರೆ ಚೆನ್ನಾಗಿರುತ್ತೆ ಈಗ ಎಲ್ಲಾರೂ ಮಾಡಿದ್ದುನ್ನೇ ಮಾಡ್ ತ ಇದ್ರೆಸ್
ಹ್ಮ ಹ್ಮ್ ಯಾ ಆ ಹ್ಮ ಅದು ಮತ್ತೆ ಸೇಮ್ ಅನ್ಸುತ್ತೆ ಬ್ರೋ ಅವ್ರಿಗು ನಿಮಗು ಏನು ಡಿಫ್ರೆನ್ಸ್ ಇರಲ್ಲ.
ಡಿಫ್ರೆನ್ಸ್ ಇರಲ್ಲ ಬ್ರೋ ಎಲ್ಲರೂ ಒಂದೇ ಥರ ಅನ್ಸ್ ಬಿಡುತ್ತೆ ಹೊಸ್ತ್ ಏನಾರ ಮಾಡಿದ್ವಿ ಅಂದ್ರೆ ಒಂಚುರ್ ಅಟ್ರ್ಯಾಕ್ಟ್ ಆಗುತ್ತೆ. ಫ್ಯಾಕಲ್ಟೀಸ್ಗಳಿಗೆಲ್ಲ ನೋಡ್ತಾರೆ ಚೆನ್ನಾಗಿದೆ ಅಂತ ಒಂದು ಸ್ವಲ್ಪ ಮಾರ್ಕ್ಸದು ಕೊಡ್ತಾರೆ ಅವ್ರು.
ಹ ಬ್ರೋ
ಇನ್ನು ಅದನ್ನು ಬಿಲ್ಡ್ ಮಾಡ್ಸ್ಬೋದು ಕಾಲೇಜಲ್ಲೇಯ ಈಗ ಅಟೆಂಡೆನ್ಸ್ ಹಾಕೋದ್ ಕ್ಲಾಸ್ ರೂಮಿಗೆ ಕ್ಲಾಸ್ ರೂಮಲ್ಲಿ ಬಿಟ್ಟ ಮನುಷ್ಯನಿಗೆ ಡೈಲಿ ಒಂದು ಅಟೆಂಡೆನ್ಸ್ ಹಾಕೋಬದ್ಲು ಆ ಥರ ಮಾಡ್ಬೋದ್. ಅದು ಏನಂದ್ರೆ ಬ್ರೊ ಐ ಡಿ ಕಾರ್ಡ್ ಕೊಡ್ತಾರಲ್ಲಾ ಜಸ್ಟ್ ಐಡಿ ಕಾರ್ಡ್ ಈಗ ಅದಕ್ಕೆ ಸೆನ್ಸರ್ ಫಿಕ್ಸ್ ಮಾಡಿ ಜಸ್ಟ್ ಐ ಡಿ ಕಾರ್ಡ್ ಹಿಂಗೆ ತೋರ್ಸಿದ್ ಕೂಡ್ಲೆ ಆಥರನು ಬರುತ್ತ ಬ್ರೋ ಅದು.
ಹಾ ಅಲ್ಲ ಬ್ರೋ ಆತರ ಮಾಡಿದ್ರೆ ಡಿಸ್ಅಡ್ವಾಂಟೇಜಸ್ ಜಾಸ್ತಿ ಇದೆ ಬ್ರೋ ಯಾಕೆಂದ್ರೆ ಅವ್ರ್ ನಿನ್ನ ನಿನ್ನ ನಾನ್ ನಾನು ನಿನು ನಾನು ನೀವು ಫ್ರೆಂಡ್ ಅನ್ಕಂದ್ರೆ ಈಗ ನಿಮ್ ಫ್ರೆಂಡ್ ಅವತ್ತು ಆಬ್ಸೆಂಟ್ ಇರ್ತಾರೆ. ಹಾ ಹ ಅವ್ರ ಐ ಡಿ ಕಾರ್ಡ್ ತಗೊಂಡ್ಬಿಟ್ಟು ಐ ಡಿ ಕಾರ್ಡ್ ಕೊಟ್ಬಿಟ್ಟು ಇದಾಗ್ ತರಲ್ಲ ಬ್ರೋ.
ಹಾ
ಆತರ ಇದೆಮ ಮಾಮೂಲಿ ರಿಯಲ್ ಫೇಸ್ ಆದ್ರೆ
ಹಾಂ ಬ ಅವರೇ ಬರಬೇಕು.
ಬಿಟ್ಟು ಇದನ್ ಮಾಡ್ಬೇಕ್ ಆದ್ರು ಅದು ಚೆನ್ನಾಗಿದೆ ಮತ್ ಈಗ ಅಟೆಂಡೆನ್ಸ್ ಹಾಕಕ್ ಯಾರೊ ಒಬ್ರು ಲೆಚರರ್ ಬರ್ತಿದ್ದಾರೆ. ಅವ್ರು ಅಷ್ಟು ಮಾ ಮಾಮೂಲಿ ಒಂದು ಕ್ಲಾಸಲ್ ಒಂದ್ ಸಿಕ್ಸ್ಟಿ ಮೆಂಬರ್ಸ್ ಇರ್ತಾರೆ.
ಹಾ
ಕರಿಯಕ್ಕೆ ಒಂದ್ ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಆ ಇದುನಾ ಇದನ್ನೆನಾದ್ರು ಅದ್ ಅಪ್ಲೈ ಮಾಡಿದ್ರೆ ಇನ್ನು ಟೆನ್ ಟು ಟ್ವೆಂಟಿ ಮಿನಿಟ್ ಟೈಮ್ ಕೂಡ ಕನ್ಫ್ಯೂ ಕನ್ಸ್ಯೂಮ್ ಆಗುತ್ ಅವ್ರಿಗೆ ಹ ಅದೇ ಟೈಮ್ ಅಲ್ಲಿ ಇನ್ನು ಎಕ್ಸ್ಟ್ರಾ ಏನಾದ್ರು ಕ್ಲಾಸ್ ಗೀಸ್ ಮಾಡ್ಬೋದು. ಆದರೆ ಅಷ್ ಚೆನ್ನಾಗಿದೆಯಲ್ಲ ಬ್ರೊ
ಹ್ಮ್ ಹ್ಮ್
ಮತ್ತೆಗ್ರ ಊ ಹ್ಮ್ ನೋಡಿ ಬ್ರೊ ಅದು ಮಾಡದಾದ್ರೆ ಮಾಡಿ ಅದು ಕೂಡ ಚೆನ್ನಾಗಿದೆ ಏನ್ ಅದನ್ ಜಿ ಐ ಡಿ ಗೆ ಸಲೆಲ್ಲ ಅಟ್ರಾಕ್ಟ್ ಆಗುತ್ತೆ.
ಹಾ ಬ್ರೋ ಕಾಲೇಜ್ಗಳಗೆಂದರೆ ಅದು ನೀವು ಹೇಳಿದರಲ್ಲ ಚೆನ್ನಾಗುತ್ತೆ ಡೈಲಿ ಅಟೆಂಡೆನ್ಸ್ ಹಾಕೋಬದ್ಲು. ಜಸ್ಟ್ ಅವರು ಬಂದಂಗೆ. ಹಗೆ ಸ್ಕ್ಯಾನ್ ಆಗುತ್ತಾ ಫೇಸ್ ಸ್ಕ್ಯಾನ್ ಆಗ್ಬಿಟ್ರೆ ಪ್ರೆಸೆಂಟ್ ಅವರು ಇಲ್ಲ ಅಂತ ಅಲ್ಲೇ ನೋಡ್ಕೊಂಡ್ಬಿಡ್ತಾರೆ. ಯಾವ ಡೇಟಿಗೆ ಯಾರಾರು ಪ್ರೆಸೆಂಟ್ ಅವ್ರೆ ಎಲ್ಲ ಅಟೆಂಡನ್ಸ್ ಕೌಂಟೆಲ್ಲ ಆಗ್ತಾ ಇರುತ್ತಲ್ಲ ಬ್ರೋ.
ಹ್ಮ್ ಹ್ಮ್ ಹ ಅಲ್ಲ ಬ್ರೋ ಪ್ರಾಜೆಕ್ಟ್ ನಾವ್ ಹೇಳಿದ ಚೆನ್ನಾಗೇ ಬಟ್ ನೀವು ಅದನ್ನ ಕಾಲೇಜಲ್ಲಿ ಯಾವ ತರ ಪ್ರೆಸೆಂಟ್ ಮಾಡ್ತೀರ. ಮೇನ್ ಇಂಪಾರ್ಟೆಂಟ್ ಆಗುತ್ತ ಬ್ರೋ.
ಹಾ ಬ್ರೋ.
ಹ್ಮ ನೀವ ನಿಮ್ಗೆ ಯಾವ್ದಾದ್ರು ಐಡಿಯಾ ಇದ್ರೆ ಕೊಡಿ ಬ್ರೋ ನಮ್ ಕಾಲೇಜುಲ್ಲಿ ಮಾಡ್ತೀವಿ ನಾವು.
ನಮಗೆ ಬ್ರೋ ಅದೇನು ಕರೆಕ್ಟಾಗಿ ಐಡಿಯಾ ಇಲ್ಲ ಅದ್ರ ಬಗ್ಗೆ ಪ್ರಾಜೆಕ್ಟ್ಸ ಬಗ್ಗೆ ಅದಕ್ಕೆ ಅವರು ನಮ್ಮದು ನಮ್ದು ಹಾರ್ಡ್ವೇರ್ ಆಗುತ್ತಲ್ಲಾ ಹಾರ್ಡ್ವೇರ್ ಮೇಲೆ ಒಂಚರು ಜಾಸ್ತಿ ಕಾಂಟ್ರಾಟ್ರೆಟ್ ಮಾಡಕ್ ಹೋಗ್ತೀವಿ.
ಹ್ಮ
ನನಗೆ ಸಾಫ್ಟ್ವೇರ್ ಬೇಕು ಅಂದ್ರೆ ಆಗಲ್ಲ ಬ್ರೋ ಗೊತ್ತಾಗಲ್ಲ ಸಾಫ್ಟ್ವೇರ್ ಸಲ ಸರ್ಚ್ ಮಾಡ್ಬೇಕು. ಹುಡುಕಬೇಕು ಬ್ರೋ ಮತ್ತೆ.
ಹ್ಮ್ ಹ್ಮ್
ನೋಡಿ ಬ್ರೋ ಸರಿ ಬ್ರೋ ಏನಾದ್ರ ಇದ್ರೆ ಮತ್ತೆ ನಾನು ಕಾಲ್ ಮಾಡ್ತೀನಿ ಬ್ರೋ ನಾಳೆ.
ಹಾ ಸರಿ ಬ್ರೋ.
ಹ ಸರಿ ಬ್ರೋ ಥ್ಯಾಂಕ್ಸ್ ಬ್ರೋ.
ಹಾ ಓಕೆ ಬ್ರೋ.